ಹಲೋ ಹ ಮಾದೇವಿ ನ
ಹಾ ಬಸ್ಮ್ಮ ಆರಾಮೇದ
ಓಞೂ ಆರಾಮತಿನವ ನೀನು
ನಾನು ಆರಾಮಿದ್ದೀನಿ ಊಟ
ಊಟ ಆಗೈತಿ ನಿಮ್ದು ಹೌದಾ
ಏನ್ ಮಾಡಕತ್ತ
ಏನೆಲ್ಲ ಸುಂದರ ಟಿ ವಿ ನೋಡ್ಕೊಂಡು ಕತಿದ್ದೆ ನಾನು ಹ್ಮ್ ಹ್ಮ್ ಆರಾಮತ್ತಲ್ಲ
ಹ್ಮ್
ನಿಮ್ಮ್ ಮನೆಯಾಗ ಎಲ್ಲಾರು ಆರಾಮತಾರಲ್ಲ
ಹ್ಮ್ ಎಲ್ರು ಆರಾಮದಾರ ನನ್
ಹ್ಮ್ ಏನು ಊರ್ ಹೋಗಿದೆ ಇಲ್ಲ ಇದೆ
ಊರಿಗೆ ಇನ್ನು ಹೋಗಿಲ್ಲ ಇಲ್ಲೇ ಇದ್ದೀನಿ
ಹ್ಮ್ ಹ್ಮ್
ಹೋಗ್ಬೇಕು
ಹ್ಮ್
ನಮ್ಮೂರ್ ಜಾತ್ರೆ ಐತಂತ ಹೋಗಿ ಬರ್ಬೇಕು
ಜಾತ್ರೆ ಅದಾ
ಹ್ಮ್
ಹ್ಮ್ ಹಾ ಚೌತ್ರರ
ಸುದ್ದ ರೋಡ್ಂದ ಜಾತ್ರಿ
ಓ ಅಲ್ಲಿ ಮಠದ ರಾಜತ್ರ
ಹಾ
ನಿಮ್ಮೂರವನ್ ಮಠ ಆದ ಅೇ ಇಲ್ಲ ಮಠದಲ್ಲಿ ಮೂರಾಗ ಅದೇ ಇಲ್ಲ
ಅದ ಜಾತ್ರೆ ಮಸ್ ಆಗತ್ತ ಬರ್ತನ್ ಬಾಲ್ ನನು
ಅಲ್ಲಿ ಮದ್ುವೇದ ಆಗುತ್ತೆ ಇಲ್ಲ ಮಟ್ಟದ ಜಾತ್ರೆಗೆ
ಹಾ ಹೌದು
ಿಲ್ಲ ಮಟ್ಟ ಚತಿ
ಹ್ಮ್ ನಂದು ಅಲ್ಲೇ ಮದ್ವೆಗನ್ ಬಂದ್ ಬಂದಿದ್ದಿಿಲ್ಲ ಮದ್ವೆೆಗೆ
ಕೇಳ ಕೂತೀರ ಅದೇ ಜಾತ್ರೆ ಇಲ್ಲ ಅಂತ
್ಮ ಹಾ
ಅದೇ ಜಾತ್ರೆ ಏನ ಅನ್ ಕೇಳ್ದ ಹ್ಮ್ ಹಾ್
ಹ
ಬರದಾಗಲ್ಲವಾ
ಬಾವನು
ಈಗ ಬರದಗಲ್ಲ ಎಲ್ಲಿಗ ಯಾಕಂದ್ರೆ ಮನೆ ಕೆಲ್ಸದ ಇರ್ತವಲ್ಲ ಎಲ್ಲಿಗೆ ಬರದನ ಆಗಲ್ಲ ಕಸ ಸನ್ ಕಳಸಲ್ಲ
ಹ್ಮ್ ಹೌದಾ ಹ್ಮ್ ಹ್ಮ್
ಎಲ್ಲಿಗಾದ್ರೂ ಹೋಗಕ್ ನಡ್ತಿತ್ತು ಇವಾ ಕೆಲ್ಸ ಇಲ್ಲ ಏನಿಲ್ಲ ಸುಮ್ಮ್ನೆ ಮನೆಗೆ ಇರ್ಬೇಕು ಮನನ್ ಕೆಲ್ಸನೇ ಆಗ್ತ ಮನಗೆ ಕೆಲ್ಸ ಮಾಡಕಂತ ಮನೆಗಿರೋದು ಅವ ಒಂಥರ ಫ್ರೀಡಮ್ ಇದ್ದಂಗ ಇತ್ತು ಎಲ್ಲಿಗಾದ್ರೂ ಸುತ್ತಾಡ್ಬಹದು ದತ್ತ ಸಿಿದ್ದ
ಹ ಅ ಅದ ಬರಬರ ಐತಿ ಹ
ಹ್ಮ್ ಅವಾಗ ನಾವವು ಕೆಲಸ ಮಾಡ್ತೀವಿ ಅನ್ನೋದ ಒ್ ಧೈರಯ ಇತ್ತು ಅವ್ ರೊಕ್ಕ ಕೊಡ್ಕ್ ನಮ್ಮ್ ಹತ್ರ ರೊಕ್ಕದವನ ಲ್ಲಿಾದ್ರೂ ಹೋಗಿ ಬರ್ಬಹದು ಏನಾದ್ರು ತಗೋಬಹದು ಅನ್ನೋದ ಇತ್ತು
ಇವ ನಂಬೆಲ್ ರಕ್ಕನ್ ಎಲ್ಲ ಹೋಗಕನ ಆಗಲ್ಲ
ರಕ್ಕನ ಇಲ್ಲ ಅವ್ ಕಳ್ಸನ್ ಕಳ್ಸಲ್ಲ ಅವ್ನ ಕೆಲ್ಸ ಮಾಡ್ತೀವ ಅೋ ಧೈರ್ಯದ ನಾ ಓದ್ ಇನ್ ಯಾಕೆ ನನ್ನ ಹತ್ರ ರೊಕ್ಕತ ಅನ್ನೋದನ್ ಕೇಳ್ಬೋದಿತ್ತು ನಾವು
ಹ್ಮ್ ಹ್ಮ್ ಅದೇ ಬರ್ಿತೀನಂಬಾ ನೀ ನೋ ಕಾಯಿ ಮೇಲೆ ಹಾಕ್ಬತ ಚಾ ಕುಡಿ ಹ್ಮ್. ನಮ್ಮ ಅಪ್ಪ ಬಂದಿದ್ ತಂದಾನ ತಿನ್ನಾಕತ್ತೆನಿ. ನೀ ಏನ್ ಊಟಕ್ಕ ಏನ್ ಮಾಡಿಡಿ.
ಪಲ್ಲೆ ಬ್ಯಾಳೆ ಅನ್ನ ರೊಟ್ಟಿ ಮಾಡೇವ
ಹ್ಮ ಹೌದಾ. ಹ್ಮ್ ಹ್ಮ್ ನಿಮ್ ತಮ್ಮ ಶಾಲೆಗೆ ಹೋಗ್ತಾನ್ ಏನು?
ಹ್ಮ ಅವನ್ ಕಾಲೇಜ್ ಹೋಗ್ತಾನ್ ಅವ.
ಹ್ಮ್ ಓದಾಕತ್ತಾನನ ಇದು ಪೊಲೀಸ್ಗ ಹಾಕ್ಯನು.
ಪೊಲೀಸ್ ಇಲ್ಲ ಅದ ಇದು ನರ್ಸಿಂಗ್ ಮಾಡ್ಯನ.
ಹ್ಮ್.
ಹ ಏನ್ಂತೆವೆಲ್ಲ ಪೋಷಕ ಯಾಕಂದ್ರ ಅವಂದು ಮೊರಾರ್ಜಿ ಇತ್ತಲ್ಲ.
ಹ್ಮ್
ಹ್ಮ್
ಸೈನ್ಸ್ ಮಾಡಿದ್ನಲ್ಲ ಅವು ಇಂಥವರ ಪೋಸ್ಟ್ ಅವ ಏನು ಓದಲ್ಲ ಅವು. ಬಿಟ್ರೂನು ಹಂತಾ ಪರಿ ಕೇರ್ ಮಾಡಲ್ಲ ಅವರು.
ಹ್ಮ್ ಅದ್ರಾಗ ಸುರ್ಪುರ್ ಅಲ್ಲಿ ಹಚ್ಚಿದ್ರಂತ್ರ ಹುಷಾರ್ ಸರಿ ಆಗಲ್ಲ ಅದ ಬೇಗ ಹ ಶ್ಯಾನ್ಯರ್ ಇದ್ರ ಅಂದ್ರೆ ಹಂಗ.
ಹ್ಮ್ ಅವ ಇಷ್ಟ್ ದಿನ ಯಾದಗಿರಿಯಲ್ಲಿ ಕಾಳೆ ಬೆಳಗುಂದ ಕಲ್ತನಲ್ಲ ಮತ್ತ ತಾಯ ಮೊರಾರ್ಜಿ ಆದಿಂದ ಹತ್ತನೇ ಕ್ಲಾಸ್ ತನಕ ಅಲ್ಲೇ ಮುಗದಿದ ಅವಂದು.
ಹ್ಮ್
ಮತ್ತೆ ಎರಡು ವರ್ಷ ಮೈಸೂರುದಾ.
ಹ್ಮ್
ಮೈಸೂರಲ್ಲಿ ಕಲ್ತಾನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇವಾಗ ನೋಡು ಇವಾಗ ಡಿಗ್ರಿ ಇಲ್ಲಿ ಯಾದಗಿರಿಗ ಹಚ್ಚ್ಯಾನ್ ಉಡಾಳ ಅಂದ್ರೆ ಉಡಾಳ ಆಗಿ ಬಿಟ್ಟೆದ್ ಎಲ್ಲಾ ಶಾಲಿ -
ಇನ್ನು ಅಲ್ಲೇ ಹ ಅಲ್ಲೇ ಹಚ್ಬೇಕಾಗಿತ್ತು ಗುಲ್ಬರ್ಗ.
ಹ್ಮ್ ಅಲ್ಲೇ ಹಚ್ಚಪ್ಪ ಅಂತಂದ್ರೆ ಇಲ್ಲನ ಇಲ್ಲಂತ ಇಲ್ಲತ್ತಂದ ಹಚ್ಚನಾ. ಇಲ್ಲೇ ಇಲ್ಲ ಅವಾಗ ಓದೋದ್ ಇಲ್ಲ ಏನಿಲ್ಲ. ಸುಮ್ಮನೆ ಹುಡುಗರುಗೂಡ ಸುತ್ತಾಡೋದು.
ಅದಕ್ಕೆ ಬೇರೆ ಜಿಲ್ಲೆದವರು ನಮ್ ಡಿಸ್ಟಿಕ್ ಗ ಬೈತಿರ್ತಾರ ಹಿಂದುಳಿದ ವರ್ಗ ಹಿಂದುಳಿದ ಜಿಲ್ಲೆ ಅಂತಾರ.
ಹ್ಮ್ ತಿಳುವಳಿಕೆ ಇಲ್ಲ ಇವಕ್ - ಅರೆ ಯಾವನು ತೀರ್ಗ್ಯಾಡಾಕ ಹೋದ ಅಂದ್ರೂ ಆಯ್ತು ಅವ್ರ ಜೊತೆ ಆಯ್ತು ಎದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಅವ್ರು. ಸುಮ್ ತಿರುಗಾಡದೆ ತಿರುಗಾಡೋದೆ ಅಷ್ಟೇ.
ಮುಂದಿನ ಜೀವನದ ಬಗ್ಗೆ ಯೋಚನೆನೇ ಇಲ್ಲ.
ಹ್ಮ್
ನಾವ್ ಓದಾಕಿದ್ರೆ ನಮ್ಮ ನಮ್ಮ್ ಮನ್ಯಾಗ ಹೆಣ್ಮಕ್ಳ ಆತ್ರಿ ಹಂಗತ್ರಿ ಅಂತಾರ.
ಹೆಣ್ಮಕ್ಳಿಗೆ ಯಾರು ಓದ್ಸ್ತಾರ ಈಗ. ಏನೋ ಕೇಳೊಬ್ಬರು ಮನ್ಯಾಗ ಏನೋ ಶ್ಯಾನರ ಇದ್ರರು ಅವರು ಓದಿದ್ರ ಅಂದ್ರ ಓಡ್ಸಬೇಕಪ್ಪ ನನ್ನ ಮಕ್ಳಗನ್ನು ಓದಲಿ ಅವರು ತಂತಾರ. ಯಾವ ಒಡ್ಲಲಾದವರ ಯಾರನ್ನ ಇದ್ರರ ಮುಗೀತ ಹ್ಮ್ ಯಾವ ಓದ್ತಿ ಬಿಡ ಆಕಡೆ ನಾವೇನು ಓದ್
ಹ್ಮ. ಹಂಗಗೆ ಆಗೇತ್ ನೋಡು ಏನ್ ಪಿಚರ್ ಏನ್ ನೋಡಕತ್ತ
ಇ ಪಕ್ಷ ಅಂತ ಒ ದ ಪಚರ್್ದದಾ
ಹ್ಮ್ ಹ್ಮ್ ಯಾವವರು ಅದನು
ಹ ಹಿಂದಿ ಇರೋದು ನಾವ
ನಾನೋಗ ಹತ್ತು ಸು
ಮತ್ತೆ ಫಿಲಿಮ್ ನೋಡಕ್ ಉಂಟು ಹಿಂದಿ ಫಿಲಿಮ್ ನೋಡವಾ ಕನ್ನಡದಾಗ ಬಿದ
ರು
ಯಾರ ಗಮ ಪಿಚಾರಿದ್ ಅಂದ್ರೆ ನೋಡತ್
ಹ್ಮ್ ನನಗೂ ಆರರುಮವಿ ಅಂದ್ರರು ಬಾಳ ಇಷ್ಟ ನೋಡ
ಹೌದ ಹ ನೀ ಇಷ್ಟ ಈ ಮಧ್ಯಾಹ್ನ ಕಾಂಚನತ್ೀ ಅದ ಈ ಮೂರು ಗಂಟೆ ಕಾದ
ಹ್ಮ್ ಇಲ್ಲಿ ಅಂತೀವಿ ಇಲ್ಲ
ಹಾ ಹಾ
ಇಲ್ಲಿತ್ತು ಅವರ ಮನ್ಯಾಗಲ್ಲ ಗಂಡ ಮನ್ಾಗ ಐ ಇಲ್ಲ ಮಕ್ಕರ್ ಮನ್ಾಗಾಗ ಎಲ್ಲ ನೋಡ್ತಿರ್ತಿ ಅವಾಗಾನೊಂದು್ ವಾರಾವಾಹಿ
ಹ್ಮ್
ಹ್ಮ್ ನಿಮ್ ಧಾರವಾಡಿ ಅಂದ ಇ ಯಾವ್ದ್ದ
ಹ ಆರ್ ಗಂಟೆಲ್ ಸ್ಟಾರ್ಟ್ ಆಗ್ತದೆ ನಾನರೆ ನೋಡ್ಬೇಕ ಇದ ಹೊಸಾಯ ಬಂದಲ್ಲ ಹ ದಾರವ ಹೆತರನ ಬ ಗೌರಿ ಕಲ್ಯಾಣವನ್ನು್ ನೋಡ್ತೀನಿ ಮಜ್ಜು ಸಸ್ಯ ನೋಡ್ತೀನಿ ಮತ್ತ ಶ್ರೀಗಂಧದ ಗುಡಿವನ್ ನೋಡ್ತನಿ ಹಲೋ ಮತ್ತೆ ಇವಾಗ ಅಗ್ನಿಸಾತ್
ಯ ಕ ಕೆ ಅತ
ಈ ಸಿ ಇವ ಬಾರಿ ಚಂದ ನಡದಾವ ದಾರ ಹಾ ಇಸ್ ಹ
ಅದ ಹೌದಾ
ಹ್ಮ್
ಹ್ಮ್ ನಾನು ನಮ್ಮೂರಾಗ ಇದ್ನಲ್ಲ ಅವಾಗ ನೋಡ್ತಿದ್ದೆ ಈಗೆಲ್ಲ ಬಿಟ್ಬಟ್ನಿ ಯಾವಾಗಾನ ನೋಡ್ಬೇಕಂದ್ರೆ ನಮ್ ಅಕ್ಕರ ಮನದ ನೋಡನಿ ಅಷ್ಟೆ ನಾ ಜಾಸ್ತಿ ಅಂದ್ರ ಜಾರಿಗಳು ನೋಡಲ್ಲ ಅದು ಪಿಚರ್
ಹಾ ಬರೀ ಪಿಚರ್ ನೋಡ್ತಿದಿ ಇವು ಇವಾಗ ದಧಾರೆ ನೋಡೋಕ್ ಕಲ್ತಯಾ
ಹೌದಲ್ಲ
ಹ್ಮ ಹೊಸತ ದಾರ ಬಂದಾವಲ್ಲ ಬ ಚಂದ ಅದವ ನೋಡಕ್ ಚೆಂದ್
ಗಾರ ಅಂದ್ರ ಹಣ ಎಷ್ಟ
ಹ್ಮ್ ಹ್ಮ್
ಮತ್ತೆ ಅದು ನಿನ್ನ ಜೊತೆ ನನ್ನ ಕತೆೆ
ಅದು ನೋಡತನ್ನೇನು
ಹ್ಮ್ ಚ
ಇೇ ಜ ಸ
ಮಕ್ತ ಅವತ್ತ್ರ ಅವ್ಯಾಡ ನೋಡ್ ನೋಡ್ತರ್ತಿನಾವಾಗಾರ ನೋಡ್ಬಂತಿದಲ್ಲ ಮತ್ತೆ ಶನಿವಾರ ಆತರ ಬಂದ್ರು ಅಂದ್ರರು ಸರಿಗಮ್ಮಪ್ಪ
ಹ್ಮ್ ಹ್ಮ್ ಹ್ಮ್
ಆಮಡಿ ಕಲೋಡಿ ಹ್ಮ ನೋಡತನ ನಡ ಮತ್ತೆ ಬಿಟ ಚಂದನ ಒ ತಟ್ಟ ಅಂತ ಹೇಳಂತೆ ಒಂದು ಇದು ಇರ್ತದ ನೋಡ ಕಾರ್ಯಕ್ರಮ ಬರ ಕಕ ಬ ಹ ಪಷಂಗ ತ ಆನ್ಸರ್ ಆನ್ಸರ್ ಮಾಡಿದ ಕಂುದಂದ ಈಗ ಬ ಪ್ರೈಸ್್ ಇರ್ತದೆ ನೋ
ಹಾ ಹಾ ನಾನ್ ನೋಡಿಲ್ಲ ಇರ್ಬೋದೇನ ನಾ ನೋಡಿಲ್ಲ
ಸಾಯಂಕಾಲ ಟೈಮ್ ಬೆಳಗ್ಗೆ ಟೈಮ್ ನ ಬೋದ್ತಾದ್ದು
ಹ್ಮ ಹ್ಮ ಸಮ
ಹನ ತಿಿನಸ ಮತ್ತೆ ಎ
ಮತ್ತೆ ಏನಲ್ ನೋಡವ ಹ
ಬಜೆ ಅಂತ್ರು ಮಸ್ತ್ ಆಗ್ಯಾವ ನಮ್ಮ್ ಅಪ್ಪತ್ತಂದು
ಹ್ಮ್ ಹ್ಮ್
ಒಡೆದ ಒಳಕತಿ ಜಪಾಟ್ಸ್
ಸಂಜಿಕೂ ಮಾಡ್ತಾರ ಮಧ್ಯಾಹ್ನ ಮಾಡ್ತಾರನು
ಹ್ಮ ಇಲ್ಲಿ ಕ್ರಾಶಿಂಗ್ ಮಾಡ್ತಾರ ಸಾಯಂಕಾಲ ಮಾಡಲ್ಲ
ಹ್ಮ್ ಮಧ್ಯಾಹ್ ನಷ್ಟ ಮಾಡ್ತ
ಹ್ಮಗತೆ
ಹ್ಮ್
ಯಾವಾಗಾರ ತಿಂತಿ ನಾವ್ ಇಲ್ ಮನೆ ಬಾಗ್ ಮಾಡ್ತಾಳ ಹೋಗ್ಬೇಕಕ್ಕ ಅೆ ಸ್ವಲ್ಪ ಕೊಡ್ತ
ಹ್ಮ್
ರೊಕ್ಕ ತಗೊಂಗ ತಗೊತಾಳಕ್ ಇಸೆ ಕೊಡ್ತ ಅಂತೇಳ ಕ್ರಾಾಸಿಗೆ ಹೋಗಿ ನಮ್ಮ ಅಪ್ಪನ ಕಳಿಸಿದ್ದೆ ಹ್ಮ ಸಗಾಮ
ಹ್ಮ್
ಹ್ಮತ
ಹ
ಆಯ್ತು ತಗೋುವ ಇದ್ದ ಹ್ಮ ಪ್ರಾಣ
ಹ್ಮ್